ಯಾ ಹಾ ಚೆನ್ನಾಗ ಇದ್ದೀನಿ ನಿಮ್ದು ಹಬ್ಬ ಎಲ್ಲ ಮುಗೀತಾ.
ಹಬ್ಬೆಲ್ಲಾ ಮುಗಿತಾ ಕಾ.
ಹ್ಮ ಏನ್ ಮಾಡ್ತಾ ಇದ್ದೀರಾ.
ನಾವು ಸುಮ್ನೆ ಇದ್ದೀವಿ ನೀವು.
ನಾವು ಸುಮ್ನೆ ಇದ್ದು ಫೋನು ಮೊಬೈಲ್ ನೋಡ್ಕೊಂಡು.
ಟೀ ಆಯ್ತಾ ನಮ್ದು ಆಯ್ತ ತ್ಹ ಮಕ್ಳ ಏನ್ ಮಾಡ್ತಿದ್ದಾರೆ.
ನನ್ ಮಗ ತೋಟದಲ್ಲಿದ್ದಾನೆ.
ನೀವ ಹೋಗಿಲ್ವ ಇವತ್ತು.
ಇಲ್ಲ ಇವತ್ತು ಮನೆಲೆ ಇದ್ ದ್ದೀನಿ ಹೋಗ್ತೀನಿ ಅಂದೆ ಇವತ್ತು ಹೋಗ್ಲಿಲ್ಲ.
ಹಾ ಏನ್ ಪೇಸಲ್ ಈ ಸಂಡೆ
ಯ ಇವತ್ತು ಮೀನ್ ಮೀನ್ ತಗೋ ಬಂದಿದ್ವಿ. ಹ್ಮ್ ಅದೇ ಫ್ರೈ ಅದ್ರಲ್ಲೇ ಸಾಂಬಾರ್ ಮಾಡ್ವಿಕು. ಸಾಯಂಕಾಲಕ್ಕುನೂ ಅದನೇ ನಿಮ್ದು.
ನಮ್ದು ಇವಾಗ ಮಾಡ್ಬೇಕಕ್ಕ.
ಹ್ಮ
ಹ್ಮ ಬೆಳಗ್ಗೆ ಅನ್ನ ಸಾಂಬಾರ್ ಮಾಡಿದ್ ಲ್ವಾ ಇವತ್ತು ತಂದ್ರು ಮಾಡ್ಬೇಕು ಹ್ಮ
ಸರಿ ಮತ್ತೆ ಇನ್ನೆನ್ ಸಮಾಚಾರ ಏನಿಲ್ಲ ಹೇಳ್ಬೇಕ ಹಬ್ಬ ಎಲ್ಲಾ ಚೆನ್ನಾಗ್ ನಡೀತಾ.
ಎಲ್ಲ ಸುಪರ್ ನಡೀತಕ್ಕ ನೀವೇ ಬಂದಿಲ್ಲ ಹ್ಮು
ಸರಿ
ನೀವು ಬರ್ಬೇಕು ತಾನೆ ರಿಲೇಶನ್ ಇದಾರೆ ಅನ್ಸಲ್ಲ ಓ ಇಲ್ಲ ಅನ್ಸಲ್ವಾ ಬಂದಿಲ್ವಾ
ಕಾಂಟ್ಯಾಕ್ಟ್ ಅಲ್ಲಿಲ್ಲ ಈ ಪರಿಚಯ ಇದ್ರಲ್ಲ ಗೊತ್ತಾ ಅಂತ ಕೇಳಿದಷ್ಟೇ.
ಹ ಅಕ್ಕ ಹೇಳಿ ಅಕ್ಕ
ಹೇಳಿ ಏನ ಕೇಳುಸ್ತಾ ಇಲ್ವಾ.
ಹಾ ಕೇಳಿಸಲಿಲ್ಲ ಅದಕ್ಕೆೇ ಅಂದೆ
ಹಾ ಹ ಅವರು ಕಾಂಟ್ಯಾಕ್ಟಲ್ಲಿ ಇಲ್ಲ ಹ ಮತ್ತೆ ಇನ್ನೇನ್ ಸಮಾಚಾರ.
ಇನ್ನ ಏನಿಲ್ಲಕ್ಕ ಮೂರ್ ದಿನ ಹಬ್ಬ ಮುಗೀತು ಹಾಕಿದ ಬಟ್ಟೆ ಎಲ್ಲ ಅಂಗೆ. ಐತೆ ಹೋಗಿಬೇಕು
ಹೋ ಸರಿ ಸರ್ ನೆಂಟ್ರಲ್ಲ ಹೊರಟೋದ್ರಾ. ಹ್ಮ್ ನೀವ್ ಯಾವ ಊರಿಂದ ಆಗಿರೋದ ಮದ್ವೆ.
ನಾ ಇ ಮಲಯನ್ಪುರನೇ ನಮ್ಮೂರು ಇದೆ ಮಲಯನ್ಪುರದಲ್ಲಿ ಮದುವ್
ಹೌದಾ ಒಂದೇ ಊರಿಗಾಗಿದ್ದೀರಾ. ಸರಿ ಸರಿ ಸರಿ ಸರಿ ಹ್ಮ್
ಸರಿ ಅಕ್ಕ ನಾಳೆ ಸ್ಕೂಲಾ
ಹೌದು ನಾಳೆ ಇದೆ ಇನ್ನು ರೆಡಿ ಮಾಡಿ ಕಳಸ್ಬೇಕು ಅವ್ರನ್ನ. ಅವನ ಒಬ್ಬನೇ ಅಲ್ವಾ ಏನಿಲ್ಲ ಎದ್ ಮಾಡ್ಕೊಬೋದು ಹ್ಮ್
ಇವತ್ ಬರ್ತಾರ ಇಲ್ಲ ಅಲ್ಲೇ ತೋಟ್ದದಲ್ಲಿ ಇರ್ತಾರಾ.
ಇಲ್ಲ ಬರ್ತಾನೆ ಅಯ್ಯೋ ನೆನ್ನೆ ಹೋಗಿ ಪುನಃ ಬೆಳಿಗ್ಗೆ ಅವರಪ್ಪ ಕರ್ಕೊಬಂದು ಪುನಃ ಇವಾಗ ಹೋಗಿದ್ದಾನೆ.
ಹ ಅವನೇ ಬಂದ್ಬಿಡ್ತಾನೆ ಇಲ್ಲ ಕರ್ಕೊ ಬರಬೇಕಾ ಅಕ್ಕ.
ಕರ್ಕೊಬತಾರೆ ಆಲ್ ಆಲ್ ಡೈರಿಗ್ ಹಾಕ್ತಾರೆ ಹಂಗೆ ನಮ್ಗು ಎತ್ಕೊಬತಾರಲ್ಲ ಅ ತಂದ್ ಬಿಟ್ಬಿಟ್ಟು ಹೋಗ್ತಾರೆ.
ಹಾ ಹಾ ಸರಿ ಅಕ್ಕ ಇವ ಆ ಹಸು ಇದೆಯ್ ಅಕ್ಕ ಅದು ನಮ್ಮ ಅತ್ತೆ ಅವರು ಅಕ್ಕ ಇದ್ದಾರಲ್ಲಾ ಅಲ್ ಕೊಟ್ಬಿಟ್ರು. ಇಲ್ಲಿ ಊರೆಲ್ಲ ಆಗಲ್ಲ ಅನ್ಬಿಟ್ಟು. ಅವರು ಕೊಟ್ಟು ಬಿಟ್ವಿ ಅಕ್ಕ
ಸರಿ ಹ್ಮ್ ಹ್ಮ್ ಹ್ಮ್ ಹ್ಮ್ ಓ ಸರಿ ಸರಿ ಹ್ಮ್
ಸರಿ ಅಕ್ಕ ಏನ್ ಹಾಕಿದ್ದೀರಾ ತೋಟತದಲ್ಲಿ.
ತೋಟದಲ್ಲಿ ಜೋಳ ಹಾಕಿರ್ಬೇಕ ಇವಾಗ. ಇಲ್ಲಾ ನ ಇದು ಸುಗಂಧರಾಜ ಹೂವ. ಅವಾಗಿಂತ ಹ್ಮ. ಅಯ್ಯೋ ಯಾವ ತೋಟದ ಕೆಲಸಕ್ಕೂ ಹೋಗಲ್ಲ. ಹ ಹೋಗಲ್ಲ.
ಹಾ
ಹ್ಮ. ಹೋಗಲ್ಲ ಹತ್ರ ಇದ್ದಿದ್ ನಮ್ ತೋಟದಲ್ಲಿ ಅದು ಇದು ಸಣ್ಣ ಪುಟ ಮಾಡ್ತಾ ಇದ್ವಿ. ಇವಾಗ ಎಲ್ಲೂ ಹೋಗಲ್ಲ ಅಡ್ಜಸ್ಟ ಆಗಲ್ಲ ಮಾಡಕ್ ಆಗಲ್ಲ ಆಗತ್ತೆ ಮಾಡದ್ರೇನೆ ಮಾಡದ್ರೆ. ಏ ನಮಗ ಆ ಕೆಲ್ಸ ಈ ಕೆಲ್ಸ ಅಂತ ಇಲ್ಲ ಅವಾಗಿಂದು ಹೊಲ್ದ ಕೆಲ್ಸ ಅಭ್ಯಾಸ ಇಲ್ಲ. ಅಭ್ಯಾಸ ಇದ್ದಿದಿದ್ರೆ ಆಗಿರದು. ಹೋದ್ರ ಇವಾಗದ ಜೊತೆ ನಮ್ ಮಗ ಮಕ್ಳ ನೋಡ್ಕೊಳೋರು ಯಾರು. ಎಂಟ ಗಂಟೆಗ ಹೋಗ್ಬೇಕು ಆ ಎಂಟ ಗಂಟೆಗ ಹೋಗ್ಬೇಕು ಎರಡ ಗಂಟೆ ಒಂದ್ ಗಂಟೆಗ ಬಿಡ್ತಾರ.
ಹ್ಮ ಇಲ್ಲ ಒಲೋ ನಮ್ದೇ ಅಲ್ವಾ ಅದಕೇ ಹೇಳ್ದ.
ಪಾ ಇಲ್ ನಮ್ದೇ ಹೊಲ ಅಂದ್ರೆ ಆ ಬಂದವ್ರಗೆ ಕಾಫಿ ಟೀ ಮಾಡ್ಕೊಡ್ತಿದ್ದೆ ಅವಾಗ. ಇವಾಗ ಈ ಕಡೆ ಬಾಡ್ಗೆ ಮನೇ ಬಂದ್ಬಿಟ್ಟ ಎರಡ್ ವರ್ಷ ಆಯ್ತಲ್ಲ ಹೋಗ್ತೀವಿ ಬರ್ತೀವಿ ಆಮೇ ಏನ ಆತರ ಕೆಲ್ಸದ ಆಳ್ಗಳು ಬರೋ ರೀತಿ ಏನ್ ಹಾಕಲ್ಲ ನಾವು. ಸುಗಂಧ ರಾಜ ಹೂವ ಬೆಳಗ್ಗಿ ನಮ್ಮ ಅತ್ತೆ ಮಾವ ಕುಯ್ಕೊಂತಾರೆ ನಾನ ಏನಾರು ಶನಿವಾರ ಬನವರು ಹದ ಆದ್ರೆ ಮಾಡ್ತೀನ ಅಷ್ಟೆ ಇನ್ನು ಬೇರೆ ಹ ಹ
ಗೊತ್ತಾ.
ಹಾ
ಮತ್ತೆ ಒಂದ್ ಅಂಗಡಿ ಇರ್ತದ ಮನೆ ಹತ್ರನೇ
ನಾ ವಾಪದು ಕೊಡ್ತಾರೆ ಕೊಡೋದಿಲ್ಲ ಸುಮ್ನೆರ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅರ್ಗ ಒಪ್ಸದಕಷ್ಟ. ಟ ಸುಮ್ ಸುಮಾರ ಆಗ ಇಲ್ಲೇ ಆಗಿದೆ ನಾವ್ ಇರೋತ್ತವು ಎರಡ ಮೂರ್ ಇದ್ದಾವೆ.
ಹಾ
ಕೊಡ್ತಾರೆ.
ಇಲ್ಲ ಚೆನ್ನಾಗ ಹೊಲ್ದ ಕೊಟ್ರ ಅವ್ರ
ಕಲಿಬೇಕ ಇನ್ನವು ಕಲಿಬೇಕು. ಹ್ಮ ಇನ್ನ ಕಲಿಬೇಕು ಹ್ಮ ನಮ ಮಾತ್ರ ಹೊಲ್ಕೋತೀನಿ ಇಷ್ ಆ ಹೊಲ್ಗೆ ಗಿಲ್ಗೆ ಹಾಕೊಳ್ಳೋದು.
ಫ್ರೀಯಾಗಿ ಕಲ್ಸಕೊಡ್ತಾರಲ್ಲಕ್ಕ ಇಲ್ಲಿ ಅಲುರಲ್ಲಿ
ಗೊತ್ತಿಲ್ಲ ಅದ ಯಾ ರಾರು ನಮ್ಗ
ಫಸ್ಟ್ ಕ್ರಿಸ್ತರಜೆ ಸ್ಕೂಲ್ ಹತ್ರ ಇತ್ತು ಫ್ರೀಯಾಗಿ ಕಲ್ಸಕೊಡ್ತ.
ಇವಾಗ ದುಡ್ಡಿಸಕೊತ ಇದ್ದಾರಲ್ಲಾ. ಹೇಳ್ಕೊಡ್ತಾರೆ ಏ ಇಲ್ಲ ಇಲ್ಲ ಇಲ್ಲ ಫ್ರೀ ಆಗಲ್ಲ ಓ ನಾ ಫನ್ ಒಂದ ಸತಿ ಹೇಳ್ಕೊಟ್ರು ಆಮೇಲೆ ಇನ್ನೊಂದ್ಸರ ಕೇಳಿದಕ್ಕೆ ಒಂದೂವರೆ ಸರ ಕೊಡಿ. ಆ ಅಂತಂದ್ರು ಅದಕ್ಕೆ ಸುಮ್ನಾದ್ವಿ ಆಮೇಲೆ ಅಷ್ಟ ದೂರ ಯಾರ ಹೋಗ್ತಾರೆ. ಆಗಲ್ಲ ಮತ್ತೆ ಬೆಳಿಗ್ಗೆ ಒಂಬತ್ ಗಂಟೆಯಿಂದ ನಾಲ್ಕ ಗಂಟೆ ತನಕ ಹೇಳ್ಕೊಡ್ತಾರೆ.
ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆಯಲ್ವಾಕ್ಕ ಅದ್ರ ಪಕ್ಕನೇ ಇನ್ನೊಂದ ಇದ್ಯಾಕ. ಹಾ.
ನಮ ಹ್ಮ ಕುಚ್ಚಾಕದು. ಕೊಟರು ಫ್ರೀಯ ಫ್ರೀ ಆಗ ಎಲ್ಲಿ ಇಲ್ಲಿ ಪಂಚಾಯ್ತಿ. ಅನ್ನೂರಲ್ಲಿ ಹ ಪಂಚಾಯತಿ ಅಂದ್ರೆ ಬಸ್ ಸ್ಟ್ಯಾಂಡ್ ಇದೆಯಲ್ಲಾ. ಪ್ರೈವಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮೇಲೆ ಹ್ಮ ಹೂಂ
ಹ್ಮ
ನೀವು ಕಲ್ತಿದ್ದೀರಾ
ನಾನು ಕಲ್ತಿಲ್ಲ ಅದಕ್ಕೆ ನಾನ್ ಸೇರ್ಕೊಂಡಿದ್ದೆ ಅವಾಗ ಕಾಲೇಜ್ ಇತ್ತಲ್ ವಾ ಸೇರ್ಕೊಂಡು ಹೋಗ್ಲೇ ಇಲ್ಲ
ಹ್ಮ
ಆಮೇಲೆ ಮತ್ತೆ ಹೋಗ್ಲಿಲ್ಲಕ್ಕ ಆಮೇಲೆ ಮದ್ವೆ ಆಗ ಹೋಯ್ತಾ ಆಮೇಲೆ ಹೋಗಿಲ್ಲ ಇಲ್ಲೇ ಊರಲ್ಲೇ ಕಲ್ತ್ಕೊಳ್ಳೋಣ ಅಂತಿದ್ನ ಅದು ಆಗ್ಲಿಲ್ಲ ಕಲಿಬೇಕು
ಹಾ
ಕಲ್ತ್ಕೊಂಡ್ರೆ ಯೂಸ್ ಆಗತ್ತೆ
ಹೌದು
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ ಅಡ್ಗೆ ಮಾಡ್ಬೇಕ ಸಾಯಂಕಾಲಕ್ಕೆ.
ಹೂ ಅಕ್ಕ ಮಾಡ್ಬೇಕು ಇನ್ನುಮ್ಮ ರೆಡಿ ಮಾಡಿಲ್ಲ ಏನು ಮಾಡ್ಬೇಕು ಬಟ್ಟೆ ಒಗಿತಿದೀವಿ
ಹಾ ಸರಿ ಸರಿ ಯಾರ್ಯಾರೀ ಅವ ಎಲ್ಲಾ ಫ್ಯಾಮಿಲಿ ಇದ್ರಲ್ವಾ
ಹ ಎಲ್ಲ ಜಾಯಿಂಟ್ ಫ್ಯಾಮಿಲಿ
ಹ್ಮ್
ಹ್ಮ್
ಸರಿ ಸರಿ
ಸರಿ ಅಕ್ಕಾ ಮತ್ತೇನ್ ಸಮಾಚಾರ
ಏನ್ ಸಮಾಚಾರ ಹೇಳದು ಮನೇಲಿ ಸುಮ್ನೆ ಕೂತಿದ್ದೀವಿ ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಅ ಅವ್ರು ಹೋಗಿದ್ದಾರೆ
ಹೋದ್ರಾ ಹ ನೀವು ಮನೆ ಮುಂದ ಗಡೆ ಏನಾದ್ರೂ ಹೂಗಿಡ ದ ಹಾಕಿದ್ದೀರಾ
ಹ ಹಾ ಬಾಡಿಗೆ ಮನೇಲಿ ಏನ್ ಹಾಕದು ಅಲ್ಲಿ ತೋಟದಲ್ಲಿ ಹಾಕೊಂಡಿದೀವಿ ಅದ ಇದು ಹಾ ಹೂವಿನ್ ಗಿಡ ಅದ ಇದು ಹೋದಾಗ ಅಲ್ ಸರಿಯಾಗಿ ನಾನ ಇದ್ದಾಗ ನೋಡ್ಕೊಂತಾ ಇದ್ದೆ ಅದೇ ಗುಲಾಬಿ ಗಿಡಗಳು
ಹಾ ನಿಮ್ಗೆ್ ಯಾಹೂವು ಅಂದ್ರೆ ತುಂಬಾ ಇಷ್ಟ
ಯಾವ್ ಹೂವ ಆದ್ರೇನು ನನ್ಗೇನ ಆತರ ನಾ ಹೂವ ಜಾಸ್ತಿ ಇಷ್ಟ ಪಡಲ್ಲ ಸಿ ಹೂವ ಅಂದ್ರೆ ಜಾಸ್ತಿ ಮುಡ್ಕೊಳಕ್ ಹಿಡ್ಕೊಳಕ ಏನ್ ಇಷ್ಟ ಪಡಲ್ಲ ಇದ್ದಾಗ ಸಿಕ್ತಾಗ ಎತ್ ಮುಡ್ಕೊಂತೀವಿ. ಯಾ ಹೂ ಅಂದ್ರೆ ಎಲ್ಲಾ ತರದಲ್ಲೂ ಇಷ್ಟ ಆಗುತ್ತೆ ಏನ್ ಮಾಡ್ತೀರಾ ಹ್ಮ್
ತುಂಬ ಇಷ್ಟ ಇರೋದಿರುತ್
ಹಾ ನಾಮಿಗೆ ಯಾವ್ದಾದ್ರು ಸರಿನೇ ಮುಡ್ಕೊಳ್ಳದು ಮುಡ್ಕೊಳ್ಳದೇ ಇಲ್ಲ ಜಾಸ್ತಿ ಹಾ ಯಾದರ ಹಬ್ ಬ್ಬಾ ಹುಣ್ಣಿವೇ ಬಂದ್ರೆ ಯದಾರ ಮದ್ವೆ ಹ್ಮ ಬಂದ್ರೆ ಮಾತ್ರ ಇನ್ ಮನೇಲಿ ಇದ್ ದ್ರೂನು ಅದು ವೇಸ್ಟ್ ಫ್ರಿಜ್ ಇದ್ರಲ್ಲ ಇಟ್ಬಿಟ್ಟು ವೇಸ್ಟ್ ಮಾಡೋದೆ. ಅಲ್ಲಿ ಗಿಡ್ದಲ್ಲಿ ತುಂಬಾ ಬಿಟ್ಟಿದ್ರುನು ನಂಗೆ ಕಿತ್ಕೊಳ್ಳ ಗುಲಾಬಿ ಅಂದ್ರೆ ಇಷ್ಟ ಆಗತ್ತೆ ಆದ್ರೆ ಕಿತ್ಕೊಳಕೆ ಇಷ್ಟ ಆಗಲ್ಲ ದೇವ್ರ ಕಿತ್ ಮುಡಿಸ್ತೀವಿ.
ಹಾ ಹ್ಮ್.
ನಂಗೆ ಮನೆ ಮುಂದ್ಗಡೆ ಹಾಕಳಕ್ ತುಂಬಾ ಇಷ್
ಮನೆ ಮುಂದೆ ಅಂ ಅಂದ್ರೆ ಇಲ್ಲೇ ಒಂದು ಸ್ವಂತ ಮನೆ ಕಟ್ಕೊಂಡ್ರೆ ನೀಟಾಗ್ ಮಾಡ್ಬೇಕು ಅಂತ ಇದೆ.
ಹಾ.
ಸೈಟ್ ಇದೆ ಮನೆ ಕಟ್ಟಾಗ ನೋಡ್ಕೊಳ್ಳೋಣ ಇವಾಗ್
ಇವಾಗೆಲ್ಲಾ ತುಂಬಾ ಡೆವಲಪ್ ಆಗಿದೆ ತಾರಸ್ ದುಡ್ಡಿ ಎಲ್ಲಾ ಮನೆಗಳು ಬಿಲ್ಟಂಗ್ಗೆ ಖಾಲಿ ಇದ್ದಾಗ್ದಲ್ಲೆಲ್ಲ ಮನೆ ಕಟ್ಕೊಂಡಿದಿದ್ದಾರೆ ಅಲ್ವಾ
ಹೌದು ಹೌದೌದು ನಾವು ಇವಾಗ ನನ್ ಮಾಗನ್ನ ಪುರ ಮನೇಲಿ ಅದು ಇದು ಸಾಲ ಲ್ಲ ಸೈಟ್ ತಗೊಂಡಿರೋಸಾಲ ಕಾರ ಸ್ವಲ್ಪ ಸಾಲ ಇದೆಲ್ಲ ತೀರಿಸಿ ಒಂದ್ ಐದಾರು ವರ್ಷ ಆಗುತ್ತೆ ಮನೆ ಕಟ್ಬೇಕಾದ್ರೆ ಆಗ ನಮ್ ಇಷ್ಟದಂತೆ ಕಟ್ಟಿಸ್ಕೊ ಮುಂದೆ ಒಂದ ಸ್ವಲ್ಪ ಎಲ್ಲಾ ಗಾಡಿ ನಿಲ್ಸ್ಕೊಳಕೆ ಪುನಃ ಹೂ ಗಿಡಗಳಲ್ಲ
ಹಾ ಜಾಗ ಇಕ್ಕಿದ್ದೀರಾ ಜಾಗ ತಗೊಂಡಿದ್ದೀರ
ಹ್ಮ ತಗೊಂಡಿದೀವಿ ತಗೊಂಡಿದ್ದೀವಿ ಜಾಸ್ತಿ ಹಾ ಅರಸ್ ದುಡ್ಡಿಲ್ಲೇ ತಗೊಂಡಿದ್ದೀವಿ ಹ್ಮ ಇವಾಗ ಹದ್ನಾಲ್ಕು ಲಕ್ಷ
ಇವಾಗ ಅದ್ನಲ್ಕ ಹ್ಮ್ ತುಂಬಾ ಜಾಸ್ತಿ ಆಯ್ತು ಅಲ್ವ ಜಾಗ ಜಾಸ್ತಿಿದ್ಯಾಾ ಕಮ್ಮಿನ
ಇವಾಗ ನಾವವು ಮಾರತಿವಿ ಇವಾಗ ನಾವ್ ಮಾರತಿವಿ ಅಂದ್ರು ಅದು ಹದ್ನಾರ ಲಕ್ಷಕ್ಕ ಹೋಗುತ್ತೆ
ಹೋಗುತ್ತಾ
ತಗೊಂಡಿರೋದು ಹದ್ನಾಲ್ಕಕ್ಕೆ ಇಲ್ಲಿ ಒಂದ್ ತಿಂಗ್ಳಿಗೆ ಒಂದ್ ತಿಂಗಳಿಗೆ ಒಂದ್ ಆರಕ್ಕೆ ಲಕ್ಷ ಲಕ್ಷ ಏರ್ತಾ ಇದೆ
ಹಾ
ಹದಿನಲ್ಕಕ್ಕೆ ಅವರು ಒಂತ ವಾರ ಬಿಟ್ಕೊಂಡ್ ಇನ್ನೊಬ್ಬಗೆ ಇನ್ನ ಖಾಲಿ ಸೈಟ್ ಇ ಇತ್ತಲ್ಲಾ ಅವರು ಹದ್ನಾಲ್ಕು ಎಪ್ಪತ್ತಕ್ ಮಾರಿದ್ದಾರೆ ಒಂದ್ ವಾರಕ್ಕೆ ಲೆಕ್ಕಾಕ್ಕಳಿ ಇಮ ತಿಂಗಂಗಳನ್ ಗಟ್ಟೆ ವರ್ಷನ್ಗಟ್ಲೆ ಬಿದ್ರೆ ಎಷ್ಟಕ್ ಹೋಗ್ಬೇಡ ಯಾಕಂದ್ರೆ ಜಾಸ್ತಿ ಇಲ್ಲಿ ಇದಾಗ್ತಾ ಇದೆಯಲ್ಲ ಬೆಟ್ಟದ ರೋಡು ಮೇನ್ ರೋಡು ಎಲ್ಲಾ ಇದೆಯಲ್ಲ ತುಂಬಾ ಇದಾಗ್ತಾ ಇದೆ ಹೌದು ಹ್ಮ್ ಸರಿ
ಇವಾಗೆಲ್ಲ ಜಾಗ ತಗೊಂಡು ಮನೆ ಕಷ್ಟ ಅಷ್ಟಲ್ಲ ಸಾಕ ಹೊಗುತ್ತೆ ಹ್ಮ್ ನಾವ ಇವಾಗ ಕಡ್ ಕಟ್ಟಿ ಇನ್ನೇನ್ ಆರು ತಿಂಗಗಳ ಆಯ್ತು
ಹೌದಾ
ತಿಂಗಳು ನಡೀದಿತ್ತ ಏಳನೇ ತಿಂಗಳು ನಡೀತಿದೆ
ಸರಿ ಸರಿ ಸರಿ
ಫಸ್ಟ್ ಈ ಸಿ